ನಮಸ್ಕಾರ ಹೇಗಿದ್ದೀರಾ
ಚಂದ ಇದ್ದೀರಿ ನೀವು.
ನಾವು ಕೂಡ ಸುಮಾರಾಗೆ ಇದ್ದೀವಿ.
ಹೌದಾ ನನಗೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು.
ಹಾ ಕೇಳಿ.
ನಿನಗೆ ಹಣ ತುಂಬಾ ಸಿಕ್ಕಾರವೇ ಮೊದಲು ಏನ್ ಕೊಂಡ್ಕೊತಿಯಾ.
ನಾನು ಕೊಂಡುಕೊಳ್ ತೆನೆ ಏನು ಅಂತಾ.
ಏನು.
ನಾನು ಗಾಡಿ ತೊಗೊಂತೀನಿ. ದೊಡ್ಡ ದೊಡ್ಡ ಕಟ್ಟಡಗಳನ್ನು. ತೊಗೋಳು ತಿನಿ ಜಮೀನು ತೋಗೊಳ್ಳುತ್ತೀನಿ ಹ್ಮ್ ಅಸ್ಟ್ ಹ್ಮ
ಹ್ಮ್
ಆದರೆ ಬೇಗ ಮಾಡಬೇಕು ಎಂದರೆ ಹಾಗೆ ಆಗುವುದಿಲ್ಲ.
ಹ್ಮ್
ಹಾ ಸ್ನೇಹಿತರೊಂದಿಗೆ ಮಾಡ್ ಮಾಡಿದರೆ ಇನ್ನೂ ಬೇಗ ಆಗುತ್ತದೆ ಎಂದು ನನ್ನ ನಂಬಿಕೆ.
ಹ್ಮ್ ನನ್ನದು ಅದೇ ನಂಬಿಕೆ.
ಆದರೆ ಎಲ್ಲಾ ಸ್ನೇಹಿತರು ಕೂಡ ಹಾಗೆ ಇರುವುದಿಲ್ಲ. ಹ್ಮ್
ಹೌದಾ ಮತ್ತೆ.
ಮತ್ತೆ ಇನ್ನ ಏನು ಹೇಳುವುದು ಎಂದು ನೀವೇ ಹೇಳಬೇಕು.
ನಿಮಗೆ ಯಾವ ಬಣ್ಣ ಅಂದ್ರ ಇಷ್ಟ ಯಾವ ಬಣ್ಣ.
ನಮಗೆ ಕಪ್ಪು ಬಣ್ಣ ಎಂದರೆ ತುಂಬಾ ಇಷ್ಟ. ನಿಮಗೆ
ನಮಗೆ ಬಿಳಿ ಬಣ್ಣ ಅಂದರೆ ಇಷ್ಟ ತುಂಬಾ.
ಹಾಗೆ ನೀಲಿ ಬಣ್ಣನು ಕೂಡ ತುಂಬಾ ಇಷ್ಟ
ಹೌದಾ
ಹಾ
ನಂಗೆ ವಾಹನ. ತಗೊಂಡು ಎಲ್ಲಿಗೆ ಹೊ ಹೋಗುತ್ತೀರಾ ಮೊದಲು ನೀವು.
ನಾವು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ.
ಹ್ಮ
ಹಾಗೆ ಪರಿಸರ. ಜಾಗಗಳನ್ನು ಗೆ ಜಾಗಗಳಲ್ಲಿ ಜಾಗಗಳಿಗೆ
ನಾನು ನನ್ನ ಗೆಳೆಯನ ಮನೆ ಮುಂದೆ ಮತ್ತೆ ಹೋಗುತ್ತೇನೆ
ಹ್ಮ ನೀವು ಹಣ ಕಾಸು ಇರುವವರು ಏನು ಬೇಕಾದರ ಏನು ಬೇಕಾದರು ಮಾಡಬಹುದು
ಹಾಗೆ
ಹಾಗೆ
ಹ್ಮ
ಮತ್ ಮತ್ತೆ ಇನ್ನ ಏನು ಹೇಳುವುದು
ಮತ್ತೆ ಏನು ಇಲ್ಲ ನೀವೇ ಹೇಳಿ
ಹ್ಮ ನೆಕ್ಸ್ಟ್ ನಿಮ್ಮ ತಮ್ಮಗೆ ಏನು ಮಾಡೋಬೇಕು ಎಂದು ವಿಚಾರ ಮಾಡಿತಿದ್ದೀರಾ
ನನ್ನ ತಮ್ಮನಿಗೆ ಅದು ಅವನ ಮೇಲೆ ಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಅವನ ಇಷ್ಟ ಅವನು ಏನು ಮಾಡುತ್ತಾನೋ ಆದರ ಅವನ ಇಷ್ಟ
ಮುಂದೆ ಏನೇನು ಕೆಲಸವನ್ನು ಮಾಡುತ್ತೇನೆಂದು ನೀವು ಪಣ ತೊಟ್ಟಿದ್ದೀರಾ
ಮುಂದೆ ಏನಾದರೂ ಕೆಲ್ಸನ
ಹಾ ಕೆಲಸ ಏನ ನಾ
ಒಳ್ಳೆ ಒಳ್ಳೆ ಕಟ್ಟಡ ಇರುವ ಒಳ್ಳೆ ಒಳ್ಳೆ ಕಟ್ಟಡ ಇ ಯವಾ ಕೆಲಸಕ್ಕೆ ಹೋಗಬೇಕು ಎಂದ ಲು
ಆಗೇನಿಲ್ಲ ಹ್ಮ್ ಹಾಗೆ ಏನು ಇಲ್ಲ
ಆ ಒಳ್ಳೆ ದುಡ್ಡು ಗಣಿಸಬಹುದು ಆ ತರ ಏನು ಇಲ್ಲ ಅಲ್ಲವಾ
ಹ್ಮ್ ಹ್ಮ್ ನಾನು ಚಿಕ್ಕವನಿದ್ದಾಗೆ ನಾನು ನಮ್ಮ ಮನೆಯಲ್ಲಿ ದೊಡ್ಡ ವಾಹನನ್ನ ನೋಡಿ ತುಂಬಾ ಇಷ್ಟ ಪಡ್ತಾ ಇದ್ದೆ
ಹಾ
ಹ್ಮ್ ಆದರೆ ಇವಾಗ ನಮ್ಮ ಮನೆಯಲ್ಲಿ ಅದು ಇಲ್ಲ ನಾನು ನನಗೆ ಅದು ತಗೋಬೇಕು ಅನ್ನೋ ಒಂದು ಆಸೆ ಇದೆ
ಹ ಅದು ಕೂಡ ಸತ್ಯ ದೇವರು ನಿನಗೂ ಕೂಡ ಕೈಗಳು ಕಾಲ ಗಳು ಮಾತಾಡಕ್ಕೆ ಬಾಯಿ ಎಲ್ಲಾ ಕೊಟ್ಟಿದ್ದಾರೆ ನೀವು ಕೂಡ ಏನ ಇತರ ಸಾಧಿಸಬಹುದು
ಹೌದು ಖಂಡಿತ ಸಾಧಿಸಬೇಕು
ಸಾಧಿಸಬೇಕು ಎಂದರೆ ನೀವು ಆ ಪರಿಶ್ರಮದಿಂದ ಕೆಲಸವನ್ನು ಆ ಮಾಡಿದರೆ
ಸಾಧಿಸಬಹುದು ಹೌದೌದು
ಅದು ಏನು ಅಷ್ಟ ಅಷ್ಟು ಕಷ್ಟನು ಇಲ್ಲ ಅಷ್ಟು ಸುಲಭಾನೂ ಇಲ್ಲ
ಮತ್ತೆ
ಹ್ಮ ಮತ್ತೆ ನೀವೇ ಹೇಳಬೇಕು ಹೇಗ್ ನಡೀತಿದೆ ನಿಮ್ಮ ಪ್ರೀತಿಯ ಜೀವನ
ಪ್ರೀತಿಯ ಜೀವನ ಏನ ಆರಾಮಾಗಿ ನಡತಿದೆ
ಹಹ ನಿಮ್ಮ ದಾಂಪತ್ಯದ ಜೀವನ ಆಮಲೆ ಕೇಳಬೇಕು ನಾನು
ದಾಂಪತ್ಯದ ಜೀವನ ಎಲ್ಲ ಬೇಡ ಬಿಿಡಿ ಹಾ ಅದು ಒಂದು ವರ್ಷ ವರ್ಷದ ನಂತರ ಕೇಳ ಹ ತಾನೆ ಇವಾಗ ಯಾಕೆ ಬಿಡಿಯದು್ರು
ಹಾಗೆ ಹೇಳ್ತೀರಾ
ಹ್ಮ್
ಹ್ಮ್ ಹೇಗಿದ್ದಾರೆ ನಿಮ್ಮ ಸ್ನೇಹಿತರು ನಿಮ್ಮ ಒಡ ಹುಟ್ಟಿದವರು ಎಲ್ಲಾ ಹೇಗಿದ್ದಾರೆ
ಎಲ್ಲಾ ಚಂದ ಇದ್ದಾರೆ
ಹಾ
ಹ್ಮ್
ಬಟ್ ಕಳ
ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ
ಹಾ ಪಾ ಸಡ
ನಿಮ್ಮ ಧ್ವನಿ ಕೆೇಳಸತಿಲ್ಲ ಇವಾಗ ಹೇಳಿ
ಹೇಗಿತ್ತು ನಿಮ್ಮ ಪ್ರವಾಸದ ಕತೆ
ನಮ್ಮ ಪ್ರವಾಸದ ಕತೆ ಹ ಬಿಡಿ ಅದರ ಬಗ್ಗೆ ಎತ್ತದೆೆರನೆ ನಿದ್ದೆ ಬರುತ್ತಿದೆ ನನಗೆ
ಅದರ ಬಗ್ಗೆ ಹೆಚ್ಚಿದರರೆೇ ನಿಮ್ಮಗೆ ನಿದ್ದೆ ಬರುತ್ತದೆ
ಹ್ಮ್ ಪರವಾಗಿಲ್ಲ ಅಷ್ಟೆ ಚಂದ ಇರಲಿಲ್ಲ ಪರವಾಗಿ ಕಿಲ್ಲ ಆದರೆ ಅಷ್ಟು ಹಣ ಖರ್ಚು ಮಾಡಿ ಹೋಗಿರೋದು ನನಗೆ ಅದು ಚ ಅಷ್ಟು ಹಣಕ್ಕೆ ಅದು ಅಷ್ಟು ಚೆನ್ನಾಗೈತೆ ಅಂತ ಹೇಳೋಕ್ ಆಗಲ್ಲ
ಅದು ಕೂಡ ಸತ್ಯ ಈಗಿನ ಕಾಲದಲ್ಲಿ ಒಂದು ಒಂದು ರೂಪಾಯಿಗ ತುಂಬಾ ಬೆಲೆ ಇದೆ ಅದು ನಾನು ಕೈತು ಕೊಂಡಿದ್ದೇನೆ ಈ ಈ ದಿನಗಳಲ್ಲಿ ನನ್ನ ದೊಡ್ಡ ಆಸೆ ಏ ಅಂದರೆ ವಿಮಾನವಂತ ಕನ್ ಕೊಳ್ಳುವುದು ನಿನ್ನ ಆಸೆ ಏನೆಂದು ಕೇಳಬಹುದೇ
ನನ್ನ ಆಸೆ ನನ್ನ ಒಂದಷ್ಟು ಕನಸುಗಳ ಇದೆ ಅಲ್ಲಲ್ಲ ನನ್ನ ಅಸ್ಟ್ ಏ ಮದುವೆ ಆಗುವುದು ನಿನಕಿಂತ್ ನೀನು ನನಗಿಂತ ಬೇಗ ಮದುವೆ ಆಗುತ್ತಿಯೇನೋ ನಾನು ತುಂಬಾ
ನಾನ್ ಒಂದ್ ನಾನು ಒಂದು ಕೊಂಡೆ ನೀನು ಮಗ ಮದುವೆ ಆಗುವುದು ಮಕ್ಕಳು ಮಾಡುವುದು ಅದೇ ಕನಸು ಎಂದು ಆ ಹೇಳಿ ಹೇಳಿ ಕೇಲೋಣ
ನನ್ನಗೆ ಒಂದೊಂದು ಕನಸು ಇದೆ ಅದು ಒಂದೊಂದು ಕನಸೂ ಸಾಧಿಸಬೇಕು ಅಂತ ಒಂದು ದೊಡ್ಡ ಆಸೆ ನನಗೆ
ಏನ್ ಏನ್ ಕನಸು ಅದು ಕೇಳಬಹುದೇ
ಅದು ಅದು ಬಿಡಿ ಅದು ಯಾವಾಗ ದರು ಹೇಳುತ್ತೇನೆ
ಯಾವಾಗಾದರು ಹೇಳುತ್ತೀರ
ಹ್ಮ್
ಹೀಗೆ ಹೇಳಿ ಹೇಳಿ ಅದೆಷ್ಟು ಕತೆೆಗಳು ನ ಮುಚ್ಚಿಕೊಂಡಿದ್ದೀರಿ ನೀವು ನನಗೆ ಗೊತ್ತಿದೆ ಎಲ್ಲಾ ವಿಷಯ್ ವಿಷಯಗಳು
ಮತ್ತೆ ಬಿಡಿ ಯಾಕೆ ಕೇಳತ್ತೀರಾ
ಹಾಗೆ ಹ್ಮ್ ಮತ್ತೆ
ಮತ್ತೆ ಅದೇ ನಾನು ಒಂದು ವಿಷಯ ಕೇಳ್ತಿದಿನಿ
ಹ್ಮ್
ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕು
ಮಾಡ್ಲೇಬೇಕು
ಹ್ಮ್ ಆದರೆ ಇವತ್ತು ಮರೆಯಬಾರದು ಇವತ್ತಿನ ದಿನವನ್ನು ಮರೆಯಬಾರದು
ಹ
ಯಾಕೆಂದರೆ ಇವತ್ತಿನ ಪ್ರಯತ್ನ ಆ ನಾಳೆಯ್ ಫಲವಾಗಿರಬಹುದೇನೋ ಅಂತ ನನ್ನ ಯೋಚನೆ
ಇರಬಹುದು ಇರದಿರನು ಇರಬಹುದು
ಹ್ಮ್
ಹಾಗೆ ಎರಡೂ ಆಹ ಕಡೆಯಿಂದನೂ ಯೋಚನೆ ಯೋಚನೆ ಮಾಡಿದಿದ್ದಾರೆ ನೀವು
ಹ್ಮ
ಹಾ ನಿಮಗೆ ಉತ್ತರ ಸಿಗುತ್ತದೆ
ನಾನು ಅದು ಎರಡು ಕಡೆ ಯೋಚನೆ ಮಾಡಿ ನಿಮಗೆ ಹೇಳಿದ್ದು
ಹಾಗೆ
ಹ್ಮ್ ನನಗೆ ಯಾಕೋ ಗೊತ್ತಿಲ್ಲ ಭವಿಷ್ಯದ ಬಗ್ಗೆ ತುಂಬಾ ಭಯ ಇದೆ ಅದಕ್ಕೆ ಹೇಳಿದ್ದು ನೀ
ಭವಿಷ್ಯದ ಬಗ್ಗೆ ಎಲ್ಲರಿಗೂ ಭಯವಿರುತ್ತದೆ
ಹ್ಮ
ಆದೇ ನೀವು ಏನು ಮಾಡುತ್ತೀರಾ ಎಂದು ಅದರಲ್ಲಿ ತಿಳಿದುಕೊಂಡರೆ ಬೇಗ ಸುಲಭ ವಾಗುತ್ತದೆ ಹಾಗೂ ನೀವು ಗುರಿಯನ್ನು ಬೇಗ ಮುಟ್ಟಬಹುದು
ಕೆಲವೊಮ್ಮೆ ಏನಾಗುತ್ತೆ ಅಂತಾನೆ ಗೊತ್ತಿರಲ್ಲ ಏನೇನೋ ಆಗುತ್ತಾ ಇರುತ್ತೆ ನನಗೆ
ಅದು ಕೂಡ ಸತ್ಯ
ಆದರೆ ಅತಿಯಾಗಿ ಯೋಚನೆ ಮಾಡ್ತೀನಿ
ಜೀವನವೆಂದರೆ ಇವೆಲ್ಲವೂ ಇರುತ್ತದೆ
ಹ್ಮ್ ಅದು ಸಹಜನೇ ಬಿಡಿ ಜೀವನ ಎಂದರೆ
ಮುಂದೆ ನೋಡಿಕೊಂಡು ನಾವು ಹೋಗಬೇಕು ಅಷ್ಟೆ
ಹ್ಮ್
ಇಲ್ಲವೆಂದರೆ ಎಲ್ಲಾರೂ ನಮಗೆ ಅಡಿಕ್ ಹಾಕೊಂಡ್ ತುಳಿತಾರೆ ಅಷ್ಟು
ಅಷ್ಟೇ ನನಗೆ ಒಂದೆ ಗೊತ್ತಿರೋದು
ಹಾ
ನಾನು ನಿಮಗೆ ಆವಾಗ್ಲೇ ಒಂದು ಮಾತು ಹೇಳಿದ್ದೆ ಜ್ಞಾಪಕಿದಯಾ ಹ್ಮ್
ಹೇಳಿ ಪರವಾಗಿಲ್ಲ ಹೇಳಿ ಹ ಪರವಾಗಿಲ್ಲ ಹೇಳಿ ಹೇಳ ಸಿಕ್ಕಿದೆ
ನನಗೆ ನಿಮ್ಮ ಧ್ವನಿ ಕೇಳಿಸುತ್ತೇ ಇಲ್ಲ ಅದಕ್ಕೆ ಕೇಳಿಸ್ತಿದ್ಯಾಾ ಅಂತ ಕೇಳು ಹೌದಾ
ಹಾ
ನಿಮ್ಮ ಧ್ವನಿ ಯಾಕೋ ಕರೆಕ್ ಆ ಕೇಳಿಸತಿಿಲ್ಲ ನನಗೆ
ಇವ ಕೇಳಸತ್ತಿದ್ದ
ಹ್ಮ್ ಕೆಲಸ
ಹಾ ಹಾ ಹೇಳಿ ಹೇಳಿ ಹೇಳಿ
ಅದೇ ಆವಾಗ್ಲೇ ನಾನು ಒಂದು ಮಾತು ಹೇಳಿದ್ದೆ ನಮಗೆ ಜ್ಞಾಪಕ ಇದಯಾ
ಹಾ ಇದೆ ಇದೆ ಹೇಳಿ
ಹ್ಮ್ ಅದ ತರ ಅಧಾರ್ನಾಾಗ ನಞಾಪಕಿಿಗೆ ಕಣಂಡ ನಾನೋ ಮುಂದೆ ಬರಸ್ತ ಜೀವನವನ್ನು
ನ ಮುಂದೆವರು ಸಿಗ್ತೀರಾ
ಹಾ ಅದಕ್ಕೆ ಭವಿಷ್ಯ ಬಗ್ ತುಂಬಾ ಭಯ ಪಡದೆ
ಹಾ
ಆ ಪ್ರತಿದಿನ ಒಳ್ಳೆಯದನ್ನು ಮಾಡುತ್ತಾ ಮುಂದೆ ಸಾಗಬೇಕು ಅಷ್ಟೆ
ಹ್ಮ್ ಬೇರೆಯವರಿಗೆ
ಇವತ್ತಿನ ನಮ್ಮ ಕೆಲಸ ಇವತ್ತಿನ ನಮ್ಮ ಕೆಲಸ ಏನು ನಾಳೆ ನಾವು ಏನು ಮಾಡಬೇಕು. ನಿನ್ನೆ ಏ ಏನ್ ಮಾಡಿದ್ರಿ ಇದನ್ನ ಮರ್ಯಾದೆ
ಹ್ಮ್
ಜೀವನವನ್ನ ಮುಂದೆ ನಡೆಸ್ತಾ ಇರುತ್ತೀನಿ ಅಷ್ಟೆ
ಅಷ್ಟೇ ಮಾಡಬೇಕು ಆದರೂ ಹಾ
ನಿಮ್ಮ ಈ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಮಾತನಾಡಿರುವುದಕ್ಕೆ ಧನ್ಯವಾದಗಳು
ಹ ನಿಮಗೆ ವಂದನೆಗಳು
ಅಂತ ಹೇಳುತ್ತಾ ಶುಭ ರಾತ್ರಿ ಸರಿ
ಶುಭರಾತ್ರಿ